ಇ
ನಮಸ್ತೆ
ಆಗಲೇ ರಾಧಾಕೃಷ್ಣನ ಬಗ್ಗೆ ಮಾತಾಡಿದ್ದೇವೆ ಅಲ್ಲವೇ
ಹೌದು
ಮುಂದಿನ ಅವರ ಬಗ್ಗೆ ಮಾತಾಡೋಣ ಲೀಲೆಗಳ ಬಗ್ಗೆ
ಹಾ ಕಖರೆ ಮೇ್ ಹಾ ಮಾತಾಡಿ
ರಾಧಾಕೃಷ್ಣನ ಬಗ್ಗೆ ಇಬ್ಬರು ಸಂಭಾಷಣ ನಮಸ್ಕಾರ ಸ್ನೇಹಿತೆ ನೀನ್ ಮಾಡ ಬದೆ ಬಾಗ ಒಂದು ನೀನು
ನಮಸ್ಕಾರ ಸ್ನೇಹಿತೆ ಕಳೆದು ಬಾರಿ ರಾಧಾಕೃಷ್ಣನ ಬಗ್ಗೆ ತುಂಬಾ ಸುಂದರ ರವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೆವು
ಹೌದು ಇಂದು ಅವರ ಬಾಲ್ಯದ ಲೀಲೆಗಳು ಮತ್ತು ಬೃಂದಾವನದ ಜೀವನದ ಬಗ್ಗೆ ಇನ್ನಷ್ಟು ಮಾತಾಡೋಣ
ಕೃಷ್ಣನ ಬಾಲ್ಯ ಎಲ್ಲರಿಗೂ ಏಕೆ ಇಷ್ಟ ಪ್ರಿಯಕರವಾಗಿದೆ
ಕೃಷ್ಣನ ಬಾಲ್ಯವು ಆಂ ಚಪಲತೆ ಪ್ರೀತಿ ಸಂತೋಷ ಮತ್ತು ದೈವ್ ದೈವಿಕತೆಯಿಂದ ತುಂಬಿದ್ದ ತುಂಬಿತ್ತು ಅವನ ಪ್ರ ಪ್ರತಿಯೊಂದು ಲೀಲೆಯು ಜನರಿಗೆ ಆನಂದವನ್ನು ನೀಡುತ್ತಿತ್ತು
ಕೃಷ್ಣನು ಬೆಣ್ಣೆಯನ್ನು ಕದಿಯುತ್ತಿದ್ದಾನೆಂದು ಹೇಳುತ್ತಾರೆ ಹೌದು ನಿಜ ನಿಜವೇ
ಹೌದು ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಮನೆಗಳಿಗೆ ಹೋಗಿ ಬೆಣ್ಣೆಯನ್ನು ತಿನ್ನುತ್ತಿದ್ದನು ಇದರಿಂದ ಗೋಪಿಯರು ಕೆಲವೊಮ್ಮೆ ಕೋಪ ಆದರೆ ಅವನ ಮುಗ್ಧ ನಗುವನ್ನು ನೋಡಿ ಎಲ್ಲರೂ ಸಂತೋಷ ಪಡುತ್ತಿದ್ದರು
ರಾಧೆ ಈ ಘಟನೆಗಳನ್ನು ನೋಡುತ್ತಿದ್ದಾಳೆ
ಹೌದು ಕೃಷ್ಣನ ಬಾಲ್ಯಲೀಲೆಗಳನ್ನು ನೋಡಿ ರಾಧೆಯೂ ಸಂತೋಷ ಪಡು ಳು ಹಾವಳಿಗೆ ಕೃಷ್ಣನ ಪ್ರತಿ ಪ್ರತಿಯೊಂದು ಕಾರ್ಯವು ವಿಶೇಷವಾಗಿ ಕಾಣುತ್ತಿತ್ತು
ಬೃಂದಾವನದ ಜನರ ಕೃಷ್ಣ ನಾನ ಹೇಗೆ ನೋಡಿಕೊಳ್ಳುತ್ತಿದ್ದರು
ಅವರು ಕೃಷ್ಣನನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವನ ಅವನನ್ನು ಎಲ್ಲರೂ ಎಲ್ಲರಿಗೂ ಪ್ರಿಯಾಕನಾಗಿದ್ದನು ಮಕ್ಕಳು ಅವನ ಸ್ನೇಹಿತರಾಗಿದ್ದರು ಮತ್ತು ಹಿರಿಯರು ಅವನನ್ನು ತಮ್ಮ ಮಗನಂತೆ ನೋಡುತ್ತಿದ್ದರು
ರಾಧಯೇ ಕೃಷ್ಣನೊಂದಿಗೆ ಹೆಚ್ಚಾಗಿ ಯಾವ ಸ್ಥಳದಲ್ಲಿ ಭೇಟಿಯಾಗುತ್ತಿದ್ದಳು
ಯಮುನಾ ನದಿಯ ತೀರದಲ್ಲಿ ಹೂವಿನ ತೋಟಗಳಲ್ಲಿ ಮತ್ತು ಬೃಂದಾವನದ ಕಂಜುಂಗಗಳಲ್ಲಿ ಅವರು ಭೇಟಿಯಾಗುತ್ತಿದ್ದರು ಎಂದು ಭಕ್ತರು ನಂಬುತ್ತಾರೆ
ಯಮುನಾ ನದಿ ರಾ ರಾಧಾಕೃಷ್ಣರ ಕಥೆಗಳಲ್ಲಿ ವಿಶೇಷ ಸ್ಥಾನವಾಗಿದೆಯೇ
ಹೌದು ಯಮುನಾ ನದಿ ತೀರದಲ್ಲಿ ಅನೇಕ ದಿವ್ಯಲೀಲೆಗಳು ನಡೆ ನಡೆದಿವೆ ಎಂದು ಹೇಳು ಹೇಳಲಾಗುತ್ತದೆ ಆದ್ದರಿಂದ ಯಮುನಾ ನದಿ ಭಕ್ತ ಉತ್ತರ ಅತ್ಯಂತ ಪವಿತ್
ರಾಧಾಯ ಕೃಷ್ಣ ನಾನಾನು ನೋಡುತ್ತಿದ್ದಾಗ ಏನು ಮಾಡುತ್ತಿದ್ದಳು
ಅವಳ ಸದಾ ಕೃಷ್ಣನನ್ನು ನೆ ತಪ್ಪಿಸಿಕೊಳ್ಳುತ್ತಿದ್ದಳು ಅವಳ ಮನಸ್ಸು ಯಾವಾಗಲೂ ಕೃಷ್ಣನಲ್ಲಿ ಇರುತ್ತಿದ್ದಳು
ಕೃಷ್ಣನು ಕೊಳಲು ರಾದ್ ಅದಗೆ ಏಕೆ ಇಷ್ಟ ಎಂದು ಇಷ್ಟವಾಗುತ್ತಿತ್ತು
ಕೃಷ್ಣನ ಕೊಳಲಿನ ನಾದವು ಅವಳ ಹೃದ ಹೃದಯ ಹೃದಯವನ್ನು ಸ್ಪರ್ಶಿಸುತ್ತಿತ್ತು ಅದು ಕೇವಲ ಸಂಗೀತವಲ್ಲ ದೈವಿಕ ಕರೆ ಎಂದು ಅನು ಅನುಭೂತಿಯಾಗುತ್ತ
ಗೋಪಿಯರು ಕಂಡ ಅವರ ಕೊಳಲಿನ ನಾದವನ್ನು ಕೇಳಲು ಬರುತ್ತಿದ್ದಾರೆ
ಹ್ಮ ಹೌದು ಕೃಷ್ಣನ ಕೊಳಲನ್ನು ಬಿಸಿದಾಗ ಗೋಪಿಯರು ಎಲ್ಲಾ ಕೆಲಸವನ್ನು ಬಿಟ್ಟು ಆ ನಾದವನ್ನು ಆಡಿಸಲು ಬರುತ್ತಿದ್ದರು
ರಾಧೆಯ ಸ್ಥಾನ ಸ್ನ ಸ್ಥಾನ ಬಲಿ ಗೊ
ಕೋಪಿಯ ರತಿ ಏಕೆ ವಿಶೇಷವಾಗಿದೆ ಯಾಕಂದರೆ ರಾಧೆಯ ಭಕ್ತಿ ಅತ್ಯಂತ ಪರಿಶುದ್ಧ ಮತ್ತು ನಿಸ್ಪಾರ್ಥವಾಗಿತ್ತು ಅವಳ ಪ್ರೀತಿ ಯಾವುದೇ ಪ್ರತಿಫಲವನ್ನು ಬಯಸಲಿರಲಿಲ್ಲ
ರಾಧಾಕೃಷ್ಣರ ಸಂಬಂಧವನ್ನು ಅರ್ಥಗಳ್
ಗೆಳತಿ ನೀನು ಮತ್ತೆ ಮೇಲೆ ಒಂದು ಬಿಟ್ಟಿದೀಯಾ
ಹಾ ಸಮಾಧಾನವಾಗಿ ನೋಡು
ಹೌದು ಕೃಷ್ಣನು ಎಲ್ಲರ ಮೇಲೇ ಮೇಲೇನು ಪ್ರೀತಿ ಮತ್ತು ಕರುಣೆಯನ್ನು ತೋರಿಸುತ್ತಿದ್ದನು. ಅದಕ್ಕಾಗಿಯೇ ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು ರಾಧಾಕೃಷ್ಣ ತಮ್ಮಾನವನ್ನು ಅರ್ಥ ಮಾಡಕೊಳೋದು ಸುಲಭವೆ ರಾಧಾಕೃಷ್ಣನು
ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವೇ ಅರ್ಥಾವಾಗಲಿಲ್ಲ
ಆ ಅರ್ಥವಾಯ್ತು ಇಲ್ಲ ಅದು ಸಾಮಾನ್ಯ ಪ್ರೀತಿಗಿಂತ ತುಂಬಾ ಆ ಅತ್ಯುನ್ನವಾದುದ್ದು ಅನೇಕ ಸಂತರು ಅದನ್ನು ಆತ್ಮ ಮತ್ತು ಪರಮಾತ್ಮ ಸಂಬಂಧವೇ ಎಂದು ವಿವರಿಸಿದ್ದಾರೆ.
ಭಕ್ತರು ರಾಧೆಯನ್ನು ಹೇಗೆ ಆರಾಧಿಸುತ್ತಾರೆ.
ಭಕ್ತರು ರಾಧೆಯನ್ನು ಭಕ್ತಿಯ ಸ್ವರೂಪವೆಂದು ಭಾವಿಸುತ್ತಾರೆ ಕೃಷ್ಣನ ಕೃಪೆಯನ್ನು ಪಡೆಯಲು ರಾಧೆಯ ಆಶೀರ್ವಾದ ಆಶೀರ್ವಾದವು ಮುಖ್ಯ ಎಂದು ನಂಬುತ್ತಾರೆ.
ಬೃಂದಾವನಕ್ಕೆ ಇಂದಿಗೂ ಭಕ್ತರು ಭೇಟಿ ನೀಡುತ್ತಾರೆಯೇ
ಹೌದು ಸಾವಿರಾರು ಭಕ್ತರು ಪ್ರತಿ ವರ್ಷ ಬೃಂದಾವನಕ್ಕೆ ಭೇಟಿ ನೀಡಿ ರಾಧಾಕೃಷ್ಣರ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುತ್ತಾರೆ
ಅಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತದೆ
ಎಲ್ಲೆಡೆ ಭಜನೆ ಕೀರ್ತನೆ ದೇವರ ಸ್ಮರಣೆ ಮತ್ತು ಭಕ್ತಿಯರ ವಾತಾವರಣ ಇರುತ್ತದೆ
ರಾಧಾಕೃಷ್ಣರ ಕಥೆಗಳು ಮಕ್ಕಳಿಗೂ ಇಷ್ಟವಾಗುತ್ತವೆ ಇಷ್ಟವಾಗುತ್ತವೆ ದೇ
ಖಂಡಿತ ರಾಧಾ ಖಂಡಿತ ಕೃಷ್ಣನ ಬಾಲಲೀಲೆಗಳನ್ನು ಮಕ್ಕ ಮಕ್ಕಳಿಗೆ ತುಂಬಾ ಆಕರ್ಷವಾಗಿರುತ್ತವೆ
ಹಿರಿಯರ ಹಿರಿಯರು ಈ ಕಥೆಗಳಲ್ಲಿ ಕಥೆಗಳಿಂದ ಏನು ಕಲಿಯಬಹುದು
ಪ್ರೀತಿ ಕರುಣೆ ವಿನಯ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಕರೆಯಬಹುದು
ರಾಧೆಯ ಅತ್ಯಂತ ದೊಡ್ಡ ಗುಣ ಯಾವುದು
ರಾಧೆಯ ಅತ್ಯಂತ ದೊಡ್ಡ ಗುಣ ಅಂದರೆ ಸಂಪೂರ್ಣವಾಗಿ ಸಂಪೂರ್ಣ ಸಮರ್ಪಣೆ ಅವಳ ಜೀವನ ಕೇಂದ್ರವಾಗಿ ಕೃಷ್ಣನಂದಾಗಿದ್ದರು
ಕೃಷ್ಣನ ಅತಿ ಅತ್ಯಂತ ದೊಡ್ಡ ಗುಣ ಯಾವುದು
ಕೃಷ್ಣನ ಅತ್ಯಂತ ದೊಡ್ಡ ಗುಣ ಅಂದ್ರೆ ಎಲ್ಲರನ್ನು ಪ್ರೀತಿಸುವ ಗುಣ ಧರ್ಮವನ್ನು ರಕ್ಷಿಸುವ ಶಕ್ತಿ ಮತ್ತು ಭಕ್ತರ ಮೇಲೆ ಕರುಣೆ
ರಾಧಾಕೃಷ್ಣರ ಕಥೆಗಳು ಕತೆಗಳು ಎಂದಿಗೂ ಹಳೆಯದಾಗುವುದಿಲ್ಲ ಅನಿಸುತ್ತದೆ
ಹ್ಮ್ ಹ್ಮ್ ರಾಧಾಕೃಷ್ಣರ ಕತೆಗಳು ಹೌದು ಯಾಕೆಂದರೆ ಹೌದು ಏಕೆಂದರೆ ಹಾವು ಪ್ರೀತಿ ಮತ್ತು ಭಕ್ತಿಯ ಶಾಶ್ವತದ ಸಂದೇಶವನ್ನು ನೀಡುತ್ತವೆ
ಇಂದಿನ ಸಂಭಾಷಣೆಯೂ ತುಂಬಾ ಚೆನ್ನಾಗಿದೆ
ಚೆನ್ನಾಗಿತ್ತು
ಹ್ಮ
ನನಗೂ ತುಂಬಾ ಸಂತೋಷವಾಯಿತು ಮುಂದಿನ ಭಾಗದಲ್ಲಿ ರಸಲೀಲೆ ಮತ್ತು ರಾಧಯಾ ಭಕ್ತಿಯ ಬಗ್ಗೆ ಇನ್ನಷ್ಟು ವಿವರವಾಗಿ ಮಾತಾಡೋಣ ಹ್ಮ ನೀನು ಮುಂದೆ ಕಣ್ ಮುಂದೆುವರಿಸಿ ಗೆಳತಿ
ಹಾ ಅದನ್ನೇ ಮುಂದುವರೆಸುವುದೇ
ಅದನ್ನೇ ಮುಂದೆ ವರೆಸು
ಸರಿ ಮುಂದಿನ ಭಾಗಕ್ಕೆ ಕಾಯುತ್ತೇನೆ
ಕಂಡಿತ ಮತ್ತೆ ಪೇಟಿಯಾಗೋಣ ಏನು ಮಾಡುತ್ತಿದ್ದೀರಾ ನೀವು
ಹಓ ನಮ್ಮ ಮಾವಾಗೆ ಊಟ ಇಕ್ಕೊತಿದ್ದೇ
ಹ
ಇನ್ನೇನು ಸಮಾಚಾರ
ಏನು ಇಲ್ಲ ನೀವ ಹೇಳಲೇಬೇಕು ಏನಾದರೂ ಇದ್ದರೆ
ನಮ್ಮದೇನೂ ಇಲ್ಲ ಅಲ್ಲಿ ವಾತಾವರಣ ಹಿಂಗಿದೆ ಮಳೆ ಬೀಳುತ್ತಿದೆಯೇ
ಈಗ ಮೋಡವೆಲ್ಲ ಕವಿದ ವಾತಾವರಣ ಆಗಿದೆ
ಸಕ್ ಸಕ್ ಸ ದವರು ಮ ಇರ್ತವೆ
ಮಳೆ ಎಂ ಬೀಳುದಿಲ್ಲ ನಿಮಗೆ
ನಮಗೂ ಇಲ್ಲ ಮೋಡ ಕವಿದುಕೊಂಡ
ಹ್ಮ್ ಮುಂದಿನ ರಾಧಾಕೃಷ್ಣನ ಬಗ್ಗೆ ಮಾತಾಡೋಣವೇ ಧನ್ಯವಾದಗಳು ಇಷ್ಟು ಸಮಯ ಮಾತಾಡಿದ್ದಕ್ಕೆ
ಹಾ ನಿಮಗೂ ಧನ್ಯವಾದ ನಮಸ್ಕಾರ